ಹಲೋ
ಹಲೋ ಹಲೋ ನಿಂಗಮ್ಮಾರಾ ಹಾ ಸಂಜಯ್ ಏನ್ ಮಾಡ್ತಿದೀರ ಆರಾಮ್ ನೋಡಿ
ಈ ಹ ಡ್ಯೂಟಿ ಮ್ಯಾಗಿದ್ದೇ ಅಣ್ಣ
ಏನ್ ಮಾಡ್ತಿದ್ದೀರಾ?
ಡ್ಯೂಟಿ ಮ್ಯಾಗಿದ್ದೆ ಅಣ್ಣ ಡ್ಯೂಟಿ ಮ್ಯಾಗ್.
ಹೌದಾ? ಊಟಾಯ್ತಾ?
ಹಾ ಆಗ್ಯಾದಣ ನಿಮ್ದು?
ನಮ್ದು ಆಯ್ತ್ ನೋಡಿ ಏನ್ ಮಾಡ್ದಿರ?
ಏನಿಲ್ಲ ಸುಮ್ನೆ ಕುಂತಿ ಅಣ ಫೋನ್ ನೋಡ್ಕೊನ್. ನೀವು ಅಣ್ಣ?
ನಾವು ಬಿ ಎಸ್ ಸಿ ಆಗ್ರಿ.
ಬಿ ಎಸ್ಸಿ ಅಗ್ರಿ?
ಹಾ
ಇಲ್ಲೇ ಏನಣ್ಣ?
ಇಲ್ಲೇ ಬೇಗುಡಿ.
ಬೇಗುಡೆ.
ಹಾ ನೀವು?
ನಾವು ಇಲ್ಲಿ ಶಿಶು ಹಾಸ್ಪಿಟಲ್ ವರ್ಕ್ ಮಾಡ್ತೀವ್ರಿ.
ಹೌದಾ?
ಹ್ಮ ಮತ್ತೆ ಪ್ಯಾರ ಮೆಡಿ
ಡಾಕ್ಟರ್ ಒದ್ಬೇಕಿತ್ತು ಮತ್ತೆ ನೀವು?
ಡಾಕ್ಟರ್ ಓದಷ್ಟು ನಮ್ ಮನ್ಯಾಗ ಇದಿದ್ದಿಲ್ಲಣ್ಣ ಅದಕ್ಕೆ.
ಹೌದಾ?
ಹಾ
ಮತ್ತೆ
ಮತ್ತೇನಿಲ್ಲ ಅಣ್ಣ.
ಶಾನು ಅವ್ರ್ ಪರಿಚನ ನಿಮ್ಗೆ?
ಇಲ್ಲಿ ಹಾಸ್ಪಿಟಲ್ಲ ಅಣ್ಣ.
ಹಾ
ಡಾಕ್ಟರಾ?
ಹಾ ಡಾಕ್ಟರ್ ಶಾನ್.
ಅವ್ರ್ ಅಡ್ರೆಸ್ ತೇನು?
ಇಲ್ಲೇ ಬೀಗುಡಿಯಲ್ಲಿರೋದು ಅವ್ರು. ಶಾಹ್ಪುರ್.
ಅವ್ರ್ ಅಡ್ರೆಸ್? ಸ್ ಏನ್ ಬರ್ತಾ?
ಹ್ಮ್ ಕಂದುಳೇನ ಐಯ್ತ್.
ಅವ್ರದ್ ಯಾವೂರಣ್ಣ?
ಅವ್ರ್ದು ಊರು ಇಲ್ಲೇ ಶಾಹ್ಪುರ್ದಲ್ಲೇ ಒಂದು ಒಂದ್ ಇಪ್ಪತ್ತು ಕಿಲೋಮೀಟ್ರನ ಆಗುತ್ತೆ.
ಹಗರಾ
ಹಾ
ಅವರು ಮಾ ಅಂದ್ರೆ ಇಬ್ರು ಆರೇ ಅಣ್ಣ ಶಾಣೆ ಸರೂ ಅದು ಒಬ್ರು. ಮೊದ್ಲು ಒಬ್ರು ಇದ್ರು ಅವ್ರು ಬಿಟ್ಟಾರ ಮತ್ ಇನ್ನೊಬ್ಬರು ಆರ ಶಾಣೆ ಸರ್ ನೋಡು.
ಹೌದಾ
ಅವರ್ ಮೊದ್ಲಿನರ್. ನಂಗ್ ಪರಿಚಯ ಇಲ್ಲಾ ಈ ಈಗ್ ಇದೋರ್ ಈ ಪ್ರೆಸೆಂಟ್ ಇದ್ದಾರ ಪರಿಚಯಾರ ನನಗೆ ಯಾಕಂದ್ರ ನ ಈ ಹಾಸ್ಪಿಟ್ಲ್ಗ್ ಬಂದ ಒಂದ್ ಎರಡ್ ವರ್ಷ ಆಯ್ತ್ ಅವ್ರ ನ ಅವ್ರ ಇದಾಗ್ ನಾ ಬಂದಿದ್ದಿಲ್ಲ ಇಬ್ರ ಅವ್ರ ಶಾಣಸರ್ ಅನ್ಬೇಟು. ಮನ್ನೆ ರೀಸೆಂಟ್ ಆಗಿ ಮದ್ವೆಐತಲ್ಲ ಅವ್ರೇ ನಾ.
ಹಾ ಹಾ ಅವರೇ
ಅವ್ರು ಬೇರೆ ಕಡೆ ವರ್ಕ್ ಮಾಡಕೋತಾರೆ ಈವಾಗ್ ಇಲಿಲ್ಲ.
ಬೇರೆ ಹಾಸ್ಪಿಟಲ್ ನಲ್ಲಿ
ಆ ಆದ್ರೂ ಒಟ್ಟ ಬೇರೆ ಕಡೆ ಮಾಡಬೇಕ ಇಲ್ಲಿ ಬಿಟ್ಟಾರ
ಹೌದಾ ಎರಡು ವರ್ಷ ಆಯಿತಾ ನೀವು ಜಾಯ್ನ್ ಆಗಿ
ಹ್ಮ್ ಎರಡು ವರ್ಷ ಎರಡು ಎರಡು ವರ್ಷ ಆಗಿದಣ್ಣ ಎರಡು ಎರಡೂುವರೆ ಆಗ್ಯದ
ಹಾ
ಹ್ಮ್ ತಂದ ಫಸ್ಟ್ ಇದು ತುಂಬಾ ಸಷ್ಟು
ಈಗ ಡ್ಯೂಟಿ ಮೇಲೆ ಇದೀರ ಅನ್ನಿಸ್. ತ್ತೆ
ಹಾ ನಾ ಡ್ಯೂಟಿ ಮ್ಯಾಗೆ ಇ
ಹಾ ಹೋ
ಹ್ಮ್
ಯಾವುರಾಗ್ ಇರದು ನಿಮ್ದು ಡ್ಯೂಟಿ
ನಮ್ದು ಶಾಪುರಣ್ಣ
ಶಾಪುರೆನಾ ಶಾಪೂರಲ್ಲಿ ಯಾವ್ ಹಾಸ್ಪಿಟಲ್
ಶಿಶು ಹಾಸ್ಪಿಟಲ್
ಎಸ್ ಐ
ಶಿಶು ಶಿಶು ಹಾಸ್ಪಿಟಲ್ ಅಣ್ಣ.
ನೋಡಿದೀರಾ ನಮ್ ಕಾಲೇಜ್ನ
ಹಾ ನೋಡಿಲ್ಲಣ್ಣ ಅಷ್ಟೇ.
ಹೌದಾ. ನಮ್ ಕ್ವಾಲೇಜ್ ಬಂದ್ಬಿಟ್ಟು. ಹ ಆರ್ನೂರ ಎಕರೆ ಐತ್ ನೋಡಿ.
ಹ ಹಾ ಅಂದ್ರೆ ಬೀಗುಡಿ ತಕಾ ಹೋಗ್. ಗೀವಿ ಬಟ್ ಅಂದ್ರ ಅಲ್ಲಿ ನೋಡಿಲ್ಲ ಅಣ್ಣ ನನ್ ಅಷ್ಟ.
ಹಾ. ಅದು ಕ್ವಾಸ್ ನಮ್ಗ. ಕಾಲೇಜ ಕಾಣೋದಿಲ್ಲಾ ಬಿಡಿ ನಿಮ್ಗೆ.
ಔದಣ್ಣಾಅಲ್ಲಿ ನಮ್ ಅ ಮನೆ ದೇವರು ಅಲ್ಲಿ ಬೀಗುಡಿ ಅದಲ್ಲಣ್ಣ ಅಲ್ಲಿ ನಮ್ಮ್ ಮನೆ. ದೇವ್ರ ಅದು ನಾವು ಬರ್ತೀವಿ ಅವಾಅಮಾಷಿ ಅಮಾಷಿಗಿ.
ಹ.
ಅಂದ್ರ ನೋಡಿ ಬೀಗುಡಿ ಬಟ್ ಅಂದ್ರ ಅಲ್ಲಿ ನಿಮ್ ಕಾಲೇಜ್ ನೋಡಿಲ್ಲ ಅಷ್ಟೇ.
ಕ್ವಾಲೇಜ ಸುತ್ತಾ ಮುತ್ಲಾ. ಬರೇ ಗಿಡಗಳಿ ಇದ್ದಾವೆ ಕಾಣೋದಿಲ್ಲ ನಿಮ್ಗ.
ಆ ಹಾ.
ಪೂರ್ತಿ ಮರ ಗಿಡಗಳ ಇದಾವ.
ಅಹ್ ಹಾ ಛೊಲೊ ಅದ್. ಬರೆ ಮರ ಗಿಡಗೊಳ್ ಬೆಳಸಿರ ಪರಿಸರ ಏನ ಏನಂದ್ರ ಉಳಿಸ್ತಿರ್ ನೀವು.
ಮತ್ತೆ ಏನಾರು ಮಾಡ್ಬೇಕಲ್ಲ ಮುಂದಿನ ಜನ್ರೇಷನ್ಸ್ ಅನ.
ಚಲೋ ಪ್ಲಾನಿಂಗ್ಸ್ ಸುವರ್ಣ ಗುಡ್.
ಹ್ಮ್ ಹಿಂಗ್ ನೋಡಿದ್ರೆ ಎಲ್ಲಾ ತೈಲಿಗ. ಗಿಡಗಳೊನ್ನ ಕಟ್ಟತಿದಾರ ಫುಲ್ ಪರಿಸರ ಎಲ್ಲಾ ನಾಶ ಆಗ್ತದೆ ನಾವ ಆದ್ರೆ ಸಪ್ ಉಳ್ಸಬೇಕಲ್ಲಾ ಮುಂದಿನ ಜನ್ರೇಷನ್.
ಆಣ.
ನೀವೆನ್ ಡಾ. ಶಾಪುರನ ಇದು ಮಾಡ್ತ್.
ನಮ್ದರ ಹ ನಮ್ದರ. ಏ ಯಾಡ್. ಅಣ್ಣಾ.
ಹ್ಯಾ.
ಆಡ ನೌನ್.
ಒಬ್ಬರು ಜೀವನಾ ಉಳ ಉಳಿಸ್ಯಾನ. ಮತ್ತೆ ಕೆಲ್ಸ ಐತಿ ನಿಮ್ದೇನ.
ಹ್ಮ್ ಹೌದಣ್ಣ ಮತ್ತೆ ಆದ್ರ ಜೀವ ಉಳಸದಲ್ವಾ ಸ್ವಲ್ಪ ನೋ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡ್ಬೇಕ್ ಅದೇ ಏನ್ ಹತ್ರಲ್ಲ
ಹಾ
ಹ್ಮ
ಒಂದ್ ಮಾಡಕ್ ಹೋಗಿ ಇನ್ನೊಂದ್ ತಾಸ್.
ಹ್ಮ ಅದ್ರಾಗ ಇಲ್ಲಿ ಸಣ್ಣ ಅಂದ್ರೆ ದೊಡ್ಡವರದ್ರೆಂಗ ಇಲ್ಲಿ ಹುಟ್ಟಿದ್ ಕೂಸಿತ್ ಅವು ಜೋಪನ್ ಮಾಡಕ್ದ್ರ ಬಾಳ ಕಷ್ಟ ನಮ್ಗೆ
ಹೌದಾ
ಹ್ಮ್ ಎನ್ ಎ ಸಿ ಡ್ಯೂಟಿ ಇತ್ತು ನಮ್ದ
ಹ್ಮ್
ಹೂ
ಎಷ್ಟೋ ವರ್ಷ ಇರ್ತೆದೇ ನಿಮ್ ಕೆಲಸ ದಿನಗು
ತಿಪ್ಪ ವಯ್ಸ್ ಇರ್ತದಣ್ಣ
ಸಿಕ್ಸ್ ಅವರ
ಅಲ್ಲ ಸಿಪ್ ಟ್ವಿಯ್ಸ್ ಇರ್ತದ ಅದ್ ಬೇವಿ ಸಂಪಾನ ಆಗ್ತಾರೆ ಹಾ ಸಿಫ್ಟಯ್ಸ್ ಇರ್ತಣ್ಣ ಸಿಫ್ಟ ವಾಯಸ್
ಹಾ
ಹಾ
ಹ
ಎರಡು ವಾರ ಅಂದ್ರು ವಾರ ವಾರ ಕೇಂದ್ರ ಒಂದ್ ವಾರ ನೈಟ್ ಒಂದ್ ವಾರ ಮಾರ್ಚ್ ನಿಂಗು ಒಂದು ವರ ಮಧ್ಯಾಹ್ನ
ಹಾ ಸ್ ಎಂತ ಪಿಯುಸಿ ಎಲ್ಲಿ ಮಗಿದಿದೆ
ನಮ್ ಪಿಯುಸಿ ಮಾಡೇ ಇಲ್ಲಾನ
ಮಾಡೇಯಿಲ್ಲ
ಟೆಂತ್ ಮೇಲೆ ಪ್ಯಾರಾಮೆಡಿಕಲ್ ಮಾಡು.
ಹ್ಮ್ ಪಾರಾಮೆಡಿಕಲ್ ಲಾ ಹ್ಮ್. ಎಲ್ಲಿ ಪ್ಯಾರ ಮೆಡಿಕಲ್ ಎಲ್ಲಿ ಮಾಡಿದೀರ
ದಸ್ನಾಪುರ್ ಕ್ವಾಲೇಜ ದಸ್ನಪುರ್ ಕ್ವಾಲೇಜ.
ಎಲ್ಲಿ ಬರುತ್ತೇ ಅದು ಕೇಳೆ ಇಲ್ಲಾ ನಾನ್.
ಇಲ್ಲಿ ಹೊಸತ್ಸಲಿಲ್ಲನ ಶಾಪುರ್ ಒಳಗ.
ಹಾ ಹಾ.
ತ್ತಲಾ. ದಸ್ನೆಪುರ ಹ್ವಾಸ್ಪಿಟಲ ಇದುದಸ್. ತ್ರಿಪುರು ಕ್ವಾಲೇಜ್.
ದಾಸ್ನಾಪುರು.
ಹ್ಹೊನ್.
ಹ್ಮ್ ಚಾಪೂರ್ ಎಮ್ ಎಲ್ ಎ. ಹಾ.
ಹ್ಮ್.
ಅವ್ರ ನಮ್ ಕ್ವಾಲೇಜಿಗೆ ಅವಗ್ ಅವಗ್ ಬರ್ತಾ ಇರ್ತಾರೆ ನೋಡಿ.
ಹ್ಮ್ ಮಲ್ಕೊಂಡಿದ್ರೆ ನನ್ನ ಪಾಪ ನಿಮ್. ಫ್ರೆಂಡಸ್ ಎಲ್ಲಾ ಕಾಟಾ ಕೊಟ್ಟಾ ವಿಷಯ. ಎರ ನಮ್ಮನ್ನೇ.
ಇಲ್ಲಾ ನಾವು ಸ್ವಲ್ಪ ಪಾನ್. ಡೇ ಮಾಡಿದೇವೆ ಇವತ್ತ. ಪಾರ್ಟಿ ಮಾಡಿ ಸರಯಾಗಿ ಊಟಾ ಮಾಡ್ಕೊಂಡ್ ಮಲ್ಕೊಂದಿದ್ದೇವು ಮತ್ತೆ ಅವ್ರ ಫೋನ್ ಹಚ್ಚಿದ್ರು.
ಅಹ್ಮ ಹ್ಮ ನೀವ್ ಎಲ್ಲಿರ್ತರಣಾ. ಜವರ್ಗ ಕ್ವಾಳೆಜ ಇರ್ತೀರಣಾ.
ಜವರ್ಗೆ.
ಅಹ್ ಹ್ಮ.
ಯಾರಾದ್ರ ಪರಿಚಯತಾರ ಏನ್ ದೇವ್ರಿಗೆ ನಿಮ್ಗೂ.
ಇಲ್ಲಣ್ಣಾ ನಮ್ದ. ದಲ್ಲೇ ಅನಮ್ದಸಾ ಅಂದ್ರ ನಮ್ದ ಊರ ರಸ್. ತ್ತಪುರ್ ಅಂದ್ರೆ ಶಾಪುರ್ ಒಳಗ ಇರ್ತೀವಲ್ಲಾ ಅಷ್ಟು ದೂರ ಪರಿಚಯ ಇಲ್ಲ ನನ್ಗ ಅಷ್ಟ.
ಹಾ.
ನಾ ಕ್ವಾಲೇಝ್ನ ಬೇರೆ ಕಡೆ ಬೇರೆ ಕಡೆ ಹೋಗಿದ್ನಂದ್ರ ಗೊಪರಿಚೆಯ ಇರ್ತಿತ್ತ್ನಾ ನಾ ಇಲ್ಲೇ ಶಾಪುರ ಒಳಗೆ ಅಡ್ಮಿಷನ್ ಮಾಡೆನನಾ.
ಸ್ಕೂಲ್ ಹಿಡ್ಕೊಂದು ಕ್ವಾಲೇಜ್ ತನ ಎಲ್ಲಾ ಅಲ್ಲಿನಾ.
ಹ್ಮ್ ಅಲ್ಲೇರಿ.
ಹ
ಹ್ಮ್ ನಾನೇ ಇದು ಒ ಊರಲ್ಲಿ ಐದನೇ ಕ್ಲಾಸ್ ತಕ್ ಹೋದೀನಿ ಊರಾದ್ಮೇಗೆ ಮತ್ತೆ ಐದನೇ ಆಸದು ಮೂರಾರಿಗೆ ಎಕ್ಸಾಮ್ ಕಟ್ಟಿದ್ದೆ ಪಾಸ್ ಆದೆ ಮತ್ತೆ ಶಾಪುರ ಒಳಗೆ ಬಿ ಆತೆ ಶಾಪುರ ಒಳಗ ಹತ್ತನೇ ತಕ ಅಲ್ಲೇ ಪಾಸ್ ಮಾಡಿನಿ ಮತ್ತ್ ಶಾಪೂರ್ ಒಳಗೆನೆ ಕಾಲೇಜ್ ಮುಗಿಸಬಿಟ್ಟೇನಿ.
ಹ ಫುಲ್ ಎಲ್ಲ ನಿಮ್ದು ಶಾಪುರಲ್ಲೇ ಮುಗ್ದೋಗಿವೆ.
ಕಡೆ ಪರ್ಚಯ ಇಲ್ಲಣ.
ಹ್ಮ್ ನಮ್ದು ಸ್ಕೂಲು ದ್ರಲ್ಲೇ ಮುಗ್ದಿದ್ದು.
ಹ್ಮ
ಆದ್ರೂ ನಮ್ ಪಪ್ಪಾರು ಸ್ಕೂಲ್ ಊರಲ್ಲಿ ಬೇಡ ಅಂತ ಜೇವರ್ಗೆಲ್ಲೇ ಕಾಲೇಜ್ ಮಾಡಸಿದ್ರು. ಸ್ಕೂಲ ಒನ್ನೆಡ್ರೖನೇದ್. ತನ ಮತ್ತೆ ಐದ್ನೇ ಆರನೇ ಇಡ್ದು ಹತ್ತನೇತನ ಆದರ್ಶ ಆಯ್ತು ನಂದು. ಹಾ ಕಾಲೇಜ್ ಅಂತ್ರ ಗುಲ್ಬರ್ಗ ಮಾಡ್ದೆ.
ಹ್ಮ್
ಆಮೇಲೆ ಇಲ್ಲಿ ಭೀಮ್ರನ್ ಗುಡಿ ಡಿಗ್ರಿ.
ಹ್ಮ ಹ ಹ್ಮ್್ಮ
ನಿಮ್ಗೆ ಇಷ್ಟ ಇಂದ ಮಾಡಿದ್ದ ನೀವು ಪ್ಯಾರಾಮೆಡಿಕಲ.
ಹ್ಮ ನಮ್ಗ ನಮ್ಗಿಷ್ಟ ಅಂತ ಏನಿಲ್ಲಣ ಮನ್ಯಾಗ ಮಾಡ್ಸಿದ್ರು ಮಾಡ್ಸಿದ್ರೆ ನನ್ಗ ಆರ್ಟ್ಸ್ ಕಾಮರ್ಸ್ ಮಾಡ್ಬೇಕಂತ ಆಸೆ ಇತ್ತು.
ಹ್ಮ್
ನಮ್ಮನೆಲ್ಲಿ ಬ್ಯಾಡ ಅಂತಂಗೆ ಸೇರಿದ್ರು ಮಾಡಿದ್ರೆ ಲೆ ಸೈನ್ಸ್ ಮಾಡು ಇಲ್ಲ ಪ್ಯಾರ ಮೆಡಿಕಲ್ ಮಾಡು ಇಲ್ಲಾಂದ್ರೆ ಕಾಲೇಜೇ ಹೋಗ್ಬೇಡ ಬಿಟ್ ಬಿಡು ಮನೇಲೇ ಅಂತಂದ್ರು.
ಹಾ
ಅವ್ರ್ ಆಸೆನ ಯಾಕಿದ್ ಮಾಡ್ಲಿ ಅಂತ ನನ್ಗ ಇಷ್ಟ ಇರ್ಲಿಕ್ಕನು ಮಾಡಿದೆ ಅಣ್ಣ ಹುಂ.
ನಾವು ಮೊದಲು ಇಂಜಿನಿಯರಿಂಗ್ ಮಾಡಿದ್ದೀನಿ ನಾನು.
ಹ ಹಾ
ರಾಯಚೂರ್ನಲ್ಲಿ ಮಾಡಿ ದ್ದೆ ಇಂಜಿನಿಯರಿಂಗು. ನಂದು ಇರೋದು ಅಗ್ರಿನೇ ಮಾಡ್ಬೇಕು. ಂತ ಇತ್ತು ಆದ್ರೆ ಸೀಡ್ ಸಿ. ಸಿಕ್ಕಿಲ್ಲ ನನ್ಗೆ.
ಹ.
ಅದ್ರ ಸಲ ಒಂದ ಇಂಜಿನಿಯರಿಂಗ್ ಮಾಡ್ದ ಆಮೇಲೆ ಒಂದ್ ತಿಂಗಳ ಆದ್ಮೇಲೆ ಎನ್ ಆರ್ ಐ ಕೋಟ್ ಅಂತ ಇರ್ತದೆ ಗೊತ್ತಲ್ಲ.
ಆಣ.
ಎನ್ ಆರ್ ಐ ಕೋಟಾಗೋಳ್. ಹೌದಾ ಅಂದ್ರೆ ಅದು ಪೇಮೆಂಟ್ ಶೀಟ್. . ಹ ಹಣ ಕಟ್ಟಿ ಬರ್ಬೇಕು. ಗೋರ್ಮೆಂಟ್ ಕಾಲೇಜಿಗೆ.
ಆ ಹಾ.
ಅದು ಸಿಕ್ತು ಆಮೇಲೆ ಬಂದೆವು ನ.
ಹಾ.
ಹ.
ನಮ್ದು ಈಗ ನೈಸಿಕ್ಟ್ಟದಾನ ಇನ್ನ ಊಟ. ಊಟ ಮಾಡಿಲ್ಲಾ ನಾವು ಊಟ ಮಾಡ್ಬೇಕು. . ನಮ್ಸಲ ಪಾಪ ನ. ಶ ಶಿಸಷ್ಟುಗಳು ಒಂದಿಬ್ಬರು ಆಾರ. ವೇಟ್ ಮಾಡದುಕರ ಒಬ್ರು ಬರ್ತಾರೆ. ಅವರು ಊಟ ಮಾಡಿ ಬಂದ್ರ. ಇಲ್ಲಿ ಬಾಯ್ಸ್ ಮತ್ತೆ ಆಮೇಲೆ ಗರ್ಸ್ ಇದು ಗರ್ಲ್ಸ್ ಇಬ್ರು ಕಮಂಡ್ ಇರ್. .
ಹಾ.
ಹ್ಮ್ ಅಂದ್ರೆ ಜಾಸ್ತಿ ಗರ್ಲ್ಸ್ ಇಲ್ಲಿ ಜಾಸ್ತಿ ಕೆಲ್ಸ ಇರ್ತ ಬಾಯ್ಸ್ ಅಷ್ಟು ಕರ್ಕಲ್ಲ ಇಲ್ಲಿ ಎನ್ ಎ ಸಿ ಒಳಗ.
ಹೌದಾ ಹ್ಮ್.
ಅದ್ಕಣ್ಣ ಆಮೇಲೆ ಹಸ್ತೀನ ಅಣ್ಣ.
ಆಯ್ತ್.
ಹಾ.